ಹ ಲಕ್ಸ್ ಹಲೋ
ಇನ್ನೊಬ್ಬುನು ಫೋನ್ ಅಚ್ಚಾ ಕತೆನಾ
ವೈಕ್ಂತ ಅ ಇದ್ದರಮ್ಮ ವಾಟ್ಸಪ ನಾಗ ಕೊಡ ಆನ್ಸರ್
ಅವ ಫೋನ್ ಹಚ್ಚಕದ ನಾಳಿ ಕ್ರಿಕೆಟ್ ಏನೈತಂತ
ನಾಳೆ ಕ್ರಿಕೆಟ್ ವತತ್ತು
ಇಲ್ಲ ಆಮೇ ಅವನಗ ಒಂದ್ ಕಾಲ್ ಆಗಣ ಫೋನ್ ಹಚ್ಚಿ ಹತ್ ಅ ಅವ ಇನ್ನೊಬನ ಇಲ್ಲ ಅವವು ಸುಣ್ಣಿ ಏನ ಆಸಿಡ್ ಹಾಕೋಂತರ ಏನಾಯ್ತ್ಲ ಮತ್ತೇನಾಯ್ತ ಅಕ್ಯ ಅಕ್ಯಲೈ
ಟೈಮ್ ವೇಸ್ ಮಾಡ ಟೈಮ ಉಟಿಲಿಸ್ ಮಾಡ್ಕೊಬೇಕ ನೀ ಈ ತರ ವೇಸ್ಟ್ ಮಾಡ್ಕೊಂಡ್ರ
ಅಕ್ಯಾ ರೆಕಾರ್ಡ್ ಬರ ನಾಳೆ ಅಂದೋರ್ ಮನೆ ಹಾಳಂತೆ
ಸರೆ ಆಯ್ತು ರವಿನ್
ಓಡಾಕ್ಯ ನನ್ ಜೊತೆಗ ಇದಿದ್ದ್ದಾನನ್ ಒಬ್ಬನ್ ಬರ್ಲಾರ ನಾನ ಒಬ್ಬನ್ ಹೆಂಗ ಬರ್ಲ ಅಲ್ಲಿ
ಬಿಡಿ
ನೋಡ್ ಮತ್ತೆ ನೀನೇ ಗಜ್ ಮಾತಾಡ್ತಿ ಹೇಳಕ ಹೆಂಗ್ ಮನ್ಸ್ ಬರ್ತ್ತ ಅಲ್ಲಿ ಬೇರೆ ಮಾತಾಡ್ಬೇಡ ಅಂತ
ಇ ತಪ್ ತಪ್ ತಪ್ ತಪ್ ಸಾರಿ ಸಾರಿ ಇದು ಬರ್ತೋಲ್ಲ ನಾ ಏನ್ ಮಾಡ್ಲಿ
ಹೀ ಹಿ ಏನು ನಾನ್ ಎಷ್ಟತ್ ಕಂಟ್ರೋಲ್ಗ ಮಾತಾಡಕತಿರ್ಬೇಕಂತ ಅರ್ಥ ಮಾಡ್ಕಬಿಡು ನನ್ ಬಾಯಗ ಇನ್ನ ಜಗ್ಗನ ಬರ್ತವ್ ನೋಡಿ ಮತ್ತೆ
ಏ ತಪ್ಪಾಯಿತ್ತಪ್ಪ ಇನ್ನೊಂದ್ ಸಲ ಮಾತಾಡಲ್ಲ ನಾನು
ಎಷ್ಟು ಎಷ್ಟ್ ಚಂದ್ ಎಷ್ಟು ಕಷ್ಟ ಪಟ್ಟ ಮಾತಾಕೈತಿನ ಅಂತ ಗೊತ್ತದ ಫಿಫ್ಟಿನ್ ನನ್ಗ ನನಗ್ ಗೊತ್ತು ನಾನ ಎಷ್ಟು ಕಷ್ಟಪಟ್ಟ ಮಾತಾಡಕೈತಿನ ಅಂತ
ನನ್ನ ನೋವು ನನ್ಗ್ ಗೊತ್ತ ಅಂತನಲ್ಲ ಎಷ್ಟ ನಂತ
ಬಾಸ್ ಐ ಆಮ್ ಅಲ್ಲಲ್ಲಿ ಎಷ್ಟ ಎಷ್ಟು ಕಷ್ಟಪಡಕಯ್ತೀನ ಗೊತ್ತ ನಾನು
ಅದೇ ಎಷ್ಟ್ದು ಡೈಲಾಗ್ ಐ್ತಲ್ಲ ನಾನ್ ಎಷ್ಟಕ್ಕಷ್ಟ ಪಟ್ನೆ ಅಂದ್ರೆ ನೋವು ನನ್ಗ ನ್ ಗೊತ್ತು ನನಗ ಗೊತ್ತು ಅಂತ ನಾನು
ಹಾ ಅಂತ ಡೈಲಾಗ್ ಹೊಡ್ಬೇಕಾಯ್ದ ಈಗ ನಾನ್ ನಿನ್ಗ
ಕೇಳಿದಕ್ಕೆ ಸುಮ್ಮನೆ ಹೂ ಅಂತಿನಿ
ಕೇಳಿಲ ಬಿಡು ಅಯಕ ಕಷ್ಟ
ಹ
ಏನ್ ಇನ್ನೊಂದಸತಿ ಹೇಳ ಡೈಲಾಗ್ ಹೇಳ ಇನ್ನೊಂದಸೈತೆ
ರಿ ಇದೆ ಥರನ ಅದು ಅಂದ್ರೆ ನ ನಾನ್ ನಾನು ಎಷ್ಟು ಕಷ್ಟಪಟ್ಟನಂತ ನನ್ನ ನನ್ ನನಗೆ ಗೊತ್ತಂತ ನಾ
ಹಾ ಹಾ ಯಾಮ ಯೋಗ ಯಾಮ ಯೋಗ
ಯಾರ ಮೂ ಯಾರ ಅಂದ್ರ
ಹೂೋಗಲಾಗ
ಗು ಗುಲ್ಲ ರಾಜ ರಾಜಾ ಉ ರಜಲ್ಲಿ ಅದು ಅದು ಡೈಲ ವಕಲ್ಲ ಅದು ನನ್ ಕಷ್ಟ ಕಷ್ಟ ಹದು ನಾ ಎಷ್ಟು ಕಷ್ಟ ಪಡ್ ನ ಡೈ
ಇಫತ
ನ್ನೂ ನನಕ
ಅಲ್ಲೇ ನಾನ್ ನಿನ್ಗೆ ಇವಾಗ ಒಂದ್ ಡೈಲಾಗ್ ಹೇಳಿದೆ ಕಿವ ಬಿತ್ತ ಅಲ್ಲ ಅಲೇ
ಜಾನುನಾ ಹ ಜಾನು ಬಿೀಚರ್ ಕರೆ ಮೊನ್ನೆ ನೋಡಿನ್ಿ ಅದನ್ನ
ನ ನನ್ ಜಾನ ನೋಡಿಲ್ಲ ಬಿಡ
ಪಿಚರ್ ಪಿ ಪ ನ ಚಟ ಪ
ನನ್ ಕಷ್ಟ ನನ್ಗೆ ಗೊತ್ತೋ ನಿನ್ಗೇನ್ ಗೊತ್ತೋ ನನ್ ಈ ಡೈಲಾಗ್ ಇಡಿಬೇಕು ಹೆಂಗ
ಹ ಯಾರ್ಲಿದ್ ಕಶು ರೇಟಿಂಗ್ ಬರ್ದ್ ಬಿಿಟ್ರಷ್ಟ್ಂ ಏನ್ ಅರ್ಥ ಹೌದು
ಮತ್ತೆ ಗಲೀಜ್ ಮಾತಾಡೋದು ಯ ಯು ನೆವ ಶರಣ್ಯಾವಯ್ತಿದ್ದಲ್ಲಿ ನಿನ್ ಯಾವಾಗೂ ಶರಣವನ ಆಗಲ್ಲ ಹಣ್ಣಾನ್ ನೋಡಿ ಕಲ್ಲ ದೊಡ್ಡರೇಳದ ಕೇಳೆ
ೂ ಪತ ಪಳಕತ್ತಾ
ಅಕಿಂದು ಏನ್ ಮಾಡ ಗೊತ್ತಾ
ನ ನಿ
ಅದೇ ಅಂತತ್ತು ಅದ ಅಂತಿದ್ದಲ್ಲಡ ಪ್ಯಾರ ಇಂತಿದ್ದ
ಹ
ದಕ್ಕ ಇರ್ಲಿ ಬಿುಡ್ ಪಾಪ ಸಣ್ಣ ಹುಗ ಇದ್ದ್ಯ ಅಂತ ಬಿುಟ್ಟಿಿನ
ನೀ ಏನ್ ಗೇಮ್ ಮಾಡಕ ಇತಾಳ ಅದ
ಈಗ ನಾು ನಿನ್ ಜೊತೆ ಮಾತಾಡಕಯ್ತನಿ ಮೇಲೆ ಆಡಕ್ಯ್ನ
ನೀ ಮಾತಾಡ ನೋಡಿ ಗೇಮ್ ಮಾಡಿಕಂತ ಮಾತಾಡಕಟ್ರಿ
ಮತ್ತತ್ ನನ್ ಬಾಳೆ ಮತ್ತೆ ಬರ್ತ್ತವ ಚಂದ ಬರ್ತವ ಇವಾಗ
ಅಲ್ಲೇ ಮಾತಾಡು ಅದೇ ಹೇಳು ಯಾಾಗ ಏನ್ ಮಾಡ್ಕ್ಯಂತ ಮ ಹ
ಯಾಕ ಗೇಮ್ ಹೇಳ್ಬಾರದಂತ ಏಂ್ ಮಾಡಿದ್ರ ಹೇಳ್ಬ ಅಂತ ಗೇಮ್ ಆಡಕ್ೈತಿಲ್ಲ ಅಂದಮಾಗ್ ಹೆಂಗಗೆ ಹೇಳತಿ ಹೊಸ ಹೊ ಡಿಂಚಕ ಡಿಂಚಕ ಡಿಂಚಕ ಹ ದಗ ಜಾ
ಏನ್ ಮಾಡಕೈತಿಲ್ಲ ಆಟಾಡ್ಿಕ ಅಂತತ್ ಕುಂತನಿ ಆಡಾಡ್ಿಕ ಅಂತ ಕುಂತನಿ
ಈ ಸಾಂಗ್ ಗೊತ್ತಾ ಹೆಂಗ ಏ ಹೆಂಗ ಹೆಂಗ ಮಾತಾಡಿಂಗ ಕ ಸಂಗ ಗೊತ್ತಾ
ಆ
ಈ ಸಾಂಗ ಗೊತ್ತಿಡ ಹೆಂಗ ಹೆಂಗ ಮಾತಾಡರಿ ಈ ಮಾಡ ಇ ಹ್ಗೆ ಕೈ ನಾವ ಕ ಅವಾಗಿ ಅದ ಹೆಂಗೆ ಮಾತಡೂರುಲ್ಲ
ಕೇಳ ಹೆಂಗ ಹೆಂಗ ಮಾತಾಡರಿ ಹೆಂಗ..
ಎಲ್ಲ ನೆಪತ್ ಜನ ಎ್ರ್ದ ಇ ಜನಪೋದಲ್ಲಿ
ಕೇಳಿಲ್ಲ ಬಿಡು ಹೊಸ ಆಡ ನನ್ಗೆ ಕೇಳಸಕಾಯ್ತದ ಅನ್ಸತಿ ಮ್ ನೋಡ್ ನೋಡ್ ನೋಡ್ ನೋಡು ಕಂಟ್ರೋಲ್ ಆಗಿದ್ದೀನಿ
ಹಿ ನೀತ್ನ ನೀೇ ಮತ್ರ ಮಪ್ಪ ನಾ ಏನ್ ಮಾತಾಡಿ ನೀ ನಾ ಏನ್ ಮಾತಾಡಿ
ಏನ್ ಮಾತಾಡಿದೆ ಅಂತ ನನ್ ಕಿವಿ ಬಿದ್ದದ ಮತ್ತೆ ಹೇಳ್ಬೇಕುನ್ವಾಗ ನನ್ ಬಾಯಲೆ ಬಡ ಹೇಳದು
ಎಂಗ ಜಂಗ ಮಾತಾಡಿರಂತಂತ
ಯಾರ್ ಮುಂದಿರ ತೆಪ್ಪಿ ನೀನು ನನ್ ಗೊತ್ತಲ್ಲ
ಸ
ಹಾ
ಸ ಇದ್ರಿಂದ ಮಾತಾಡಿ ಎಲ್ಲಾ ಐತಿ
ಅದೇ ಯಾವ ಯ ಆಡ ಆಡ್ ಆಡಿದ್ರ ಎಂತ ಆಡ್ಬೇಕಂದ್ರ ಯಾವಾಗನ್ ಕೇಳಿರ್ಬೇಕು ಫಸ್ಟ್ ಟೈಮ್ ಕೇಳ ಕದ್ದರ್ತಾರಲ್ಲ
ಇದೈತಿ ಈ ಗೊತ್ತಾ ಇದು ಬಂದೇ ಬರ್ತೀನ್ ಅಂತ ಆಯ್ತ ಅಷ ಎ ನ ಮೌದ ಬೆ
ಹ ಬಲ್ ಮ್ಯಾಗ ಹೊರಗ್ ಬರ್ತಿನ
ಹಾಮ್ಮತ್ತ ಆಯ್ತಲ್ಲ ಇದೇ ನು ಗತ್ತಾನೆ
ಯಾವ್ದಾನ ಬೇಲ್ ಮ್ಯಾಗ ಹೊರ ಬರ್ತಿನ ಪ್ತೂಲತನ್ ತಗದ ನ ಹ ನಂಗ ಇತ ನಿಂದ
ಮತ್ತದದಲ್ಲಿ ಇದಾನೆ ಇದೇನ ಓದ್ತದಿಲ್ಲ
ಕಳ ಕಳ ಕಳ ಅಂಬೇಡ್ಕರ ಆಡನಲ್ಲಿದು ಆಫಿಫ್ಟ
ಇದೊಂದು ಗೊತ್ತಾ ಇದೊಂದು ಎಡ್ತಣ ಕೆಂಪಾನಗಲ್ಲಾದ ಪೋರಿ
ಕೇಳಿರುವ ಕೆಲ್ಲದ ಆಡ ಕೆಂಪಾನ ಗಲ್ಲಾದ ಪೋರಿ ತೋನ್
ಏ ಏ ಗನಪ ಜನಪದ ಕೇಳಿಲ್ಲ ಅಂದ್ರೆ ಏನ್ ನೀನ್ ಹ
ಏನನ್ಲ ಏನ್ ಕೇಳಿ ಏನ್ ಹೌದು ಉತ್ತರ ಕರ್ನಾಟಕ ಅಲ್ಲಪ್ಪ ನಂದು ಆಂಧ್ರ
ಆಂಧ್ರದ ಸಾಯ ಕಡೆ ಇವ ನೋಡ ಹೆಂಗಡ ಆಗತಾರ ಅಲ್ಲಲ್ಲಿ ಆ ಆ ಸಾಂಗ್ ಆಾಡಿದ್ಮೇಲ ಅದಕ್ಕ ಹೆಂಗಡಗತ್ತನಂದ್ರೆ ಅಣಬಳ ಹ ಕೆಂಪನ ಗಲ್ಲದ ಅಡುಳ ಹಾ ಹ
ಅಂದ ಆಂಧ್ರ ಪ್ರದೇಶ ಗೊತ್ತದಲ್ಲ ನಿನಗ
ಹ್ಮ್ ಆಂಧ್ರ ನಿಂದು ಯಾಕ ಅಂದ್ರೆ ಮತ್ತ ಮಲ್ಲಿ ಆಂಧ್ರದಾಗಳಿಲ್ಲ
ಆಧಾರ್ ಕಾರ್ಡ್ ಆಂಧ್ರದಲ್ಲಿ ತೋರ್ರಿಸಲನ್ ನಿನುಗ
ಅದೇ ಗೊತ್ತಾಯ್ತಿ ನೀನ್ ಯಾಕ ಆಂಧ್ರನಕೈತಿ ಅಂದ್ರೆ ನಿಮ್ ಅತ್ತೆ ಮಗಳು ಆಂಧ್ರದಾಗಳ ನೀನು ಅಂದಕ್ ಹೋತಿ ಮನ್ ಆಳತಾನಕ್ ಹೋತಿ ಗೊತ್ತಾಯ್ತಾನ
ಬರೀ ಅದ್ರಳಗಾರಲ್ಲಿ ಮೈ ಆಧಾರ್ ಆದಾರ್ ಹೆಂಗ ಗೊತ್ತತ್ತಲ್ಲ ಮೈ ಆದಧಾರ್ ಆಗಲ್ಲ ಮೈ ಆಧಾರ
ಅಲ್ಲೇ ಈಗ ನೋಡ ಹಬ್ಬ ಈಗ ನಿನ್ ಒಬ್ಬನ ಇದಿ ನೀನ್ ಮನೆ ಹಿತಾನ ಕೂುದ ಅಂದ್ರೆ ನಿಮ್ ಮನೆಾಗ ಯಾರ ತ್ ನೀನ್ ಎಂದಿಲ್ಲ ಆಂಧ್ರದ ಐ್ತಪ್ಪ ನನ್ ಕಾಡನ್
ಆಧಾರ್ ಮನೆ ಇದ್ದವಿ ನಾವವು ಅಲ್ಲಿ ಆಧಾರ್ ಕಾರ್ಡ್ ಆಂಧ್ರ ಆದ ಐಡೆಂಟ ಆಧಾರ್ ಕಾರ್ಡ್
ಹ್ಮ್ ಎಲ್ಲಾ ನನಗೆ ಅಂಗ ಅನಿಸಲಿಲ್ಲಪ್ಪ
ನಿಂದ ಇವಾಗ ಹದ್ನೈದ್ ಆಗಣ ಹೇಳು ನಾಂದ್ ಹದ್ನೈದ್ ಮಾಡತ್ನ ಏ
ಹಾ
ಐದ್ ಐದ ಐದು ಮುಖ್ಯಂತ್ ರಾಮ
ಅ ಆಯ್ ಆಯ್ತ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡ ಕಟ್ ಮಾಡ ಕಟ್ ಮಾಡ
ಕಟ್ ಮಾಡ ಮಾಡ ಮಾಡ ನಾನ್ ಬ್ಯರೆ ಕಡೆಗೆ ಇದನ
ಹ್ಮ್ ನಾನ್ ಮಾಡ್ತಂತ ಅಲ್ಲಿ ನ್ ಯಾಪ್ ತಗ ಯಾಪ್ ತಗಿ
ಆಪ್ ಆಗ ಐತ್ನ ಇದಕ್ಕೆ ಆಪ ಪರ್ಮನೆಂಟ್ ಬಾ
ಹಾ